ಹೇಗಿದಾ
ಚೆನ್ನಾಗಿದ್ದೀನಿ ನೀನು
ಹಲ
ಏನ್ ಮಾಡ್ತಾ ಇದ್ಯಾ
ಏನುಇಲ್ಲ ಹಾಗೆ ಸುಮ್ನೆ ಕೂತಿದ್ದೆ
ಹ್ಮ್
ನೀವು
ನಾನು ಚಲನ ಚಿತ್ರ ನೋಡ್ತಾ ಐತೆೆ
ಯಾವ ಚಲನಚಿತ್ರ ನೋಡ್ತಾ ಇದ್ರಿ
ಪ್ರೀತಮಂದ ಸಂ ಏನು ಐ್ತ ಅದು
ಹೌದಾ ಚೆನ್ನಾಗಿದೀಯಾ
ಚೆನ್ನಾಗೈತೆ ತುಂಬಾ ಚೆನ್ನಾಗೈತೆ
ಹೌದಾ
ಹ್ಮ್
ಹಾಗೆ ನಾನು ನೋಡುತ್ತೇನೆ ಹಾಗಿದ್ದರೆ
ಹೌದು
ನನಗೂ ಮತ್ತೆ ಆ ಚಲನಚಿತ್ರ ಕಳಿಸತೀರಾ
ಹಾ ಕಳ್ಸ್ತೀನಿ
ಯಾವುದು ಅಂತ ಕಳಿಸಿ ಹ್ಮ್ ಅದ್ರಲ್ಲಿ ಏನೋ ಹೇಳಕ್ ಬಂದ್ರರಿ
ಅದ್ರಲ್ಲಿ ಅವನು ಆ ಪ್ರೀತಮ್ಮನವನು ಇನ್ನೊಬ್ನಗೆ ಸಹಾಯ ಮಾಡ್ತಾ ಇರ್ತೇಾನ ಅದೇ ಮೂಗಿ
ಹೌದಾ ಹೌದು ನಿನಗೆ ಇ ತರ ಸಹಾಯ ಮಾಡುವುದು ಇಷ್ಟನಾ
ಹೌದು ನಂಗೆ ಸಹಾಯ ಮಾಡೋದು ತುಂಬಾ ಇಷ್ಟ
ಯಾಕೆ ಸಹಾಯ ಮಾಡಬೇಕು ಹೇಳಿ
ಹ್ಮ್ ಅದು ಒಳ್ಳೆಯ ಗುಣ ಅಲ್ವಾ ಅದಿಕ್ಕೆ
ಹ ಅದು ಬಿಟ್ಟು ಬೇರೆ ಏನು
ಹ್ಮ್ ಬೇರೆಯವರಿಗೆ ಸಂತೋಷ ಸಿಗುತ್ತೆ
ಹಾಗೆ ನೀನು ಆ ಯಾರಿಗಾದರೂ ಸಹಾಯ ಮಾಡಿದ್ಯಾ
ಹಾ ನಾನು ನನ್ನ ಸ್ನೇಹಿತರಿಗೆ ಗೆ ಒಂದು ಓದುವಲ್ಲಿ ಸಹಾಯ ಮಾಡಿದ್ದೀನಿ
ಆದ ನಂತರ ಅವಳು ಏನು ಹೇಳಿದಳು
ಅವಳು ತುಂಬಾ ಧನ್ಯವಾದ ನೀನ್ ಹೇಳ್ಕೊಟ್ಟಿದ್ರಿಂದ ನನ್ಗೆ ತುಂಬಾ ಉಪಯೋಗ ಆ ಆಯ್ತು ಅಂತ
ಹಾಗೆ ನನಗೂ ಅದು ಒಂದು ಅನುಭವ ಇದೆ
ಏನಾಯ್ತು
ಒಂದು ಹಿರಿಯರಿಗೆ ರಸ್ತೆ ದಾಟಲು ಸಹಾಯ ಮಾಡಿದೆ
ಓ ಅದು ತುಂಬಾ ಒಳ್ಳೆಯ ಕೆಲಸ
ಹೌದು ಚಿಕ್ಕ ಸಹಾಯ ಕೂಡ ಮುಖ್ಯ
ಹೌದು ದೊಡ್ಡ ಸಹಾಯ ಇರ್ಬೇಕಂತ ಏನಿಲ್ಲ ಚಿಕ್ಕದಾದ್ರೂ ಒಳ್ಳೇದೆ
ಹೌದು ಮತ್ತೆ
ಹ ಹ್ಮ್
ಮತ್ತೆ ಮನೆಯಲ್ಲಿ ಯಾರಿಗೆ ಸಹಾಯ ಮಾಡತೀಯಾ ಮತ್ತೆ ನೀನು
ಅಮ್ಮನಿಗೆ ದಿನಾ ಸಹಾಯ ಮಾಡ್ತೀನಿ ಮನೆ ಕೆಲ್ಸ ಮಾಡಕ ಅಡ್ಗೆ ಮಾಡಕ
ಹ್ಮ ಹೌದಾ
ವೀನು
ನಾನು ಅಪ್ಪನಿಗೆ ಆ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ ಅಂದರೆ ಅವರಿಗೆ ಆಹ ಅವರು ವಸ್ತುಗಳ ಅಂದರೆ ಅವರ ಬಟ್ಟೆಯನ್ನ ಇಸ್ತ್ರಿ ಮಾಡುವುದು ಆಹ ಇಸ್ತ್ರಿ ಮಾಡಿಕ ಕೊಡುವುದು ನಂತರ ಅವರ ಗಾಡಿಯನ್ನ
ಹ್ಮ್
ಸ್ಟಾರ್ಟ್ ಮಾಡಿ ಇಡ್ಬೋದು ಸ್ವಲ್ಪ ಸಮಯದವರೆಗೂ ಅವೋಡು ಕೆ ಕೆಲ್ಸಕ್ಕೆ ಹೋಗಕಿನ್ನ ಮುನ್ನ
ಹ್ಮ್
ಚಿಕ್ಕ ಚಿಕ್ಕ ಕೆಲ್ಸ ಮಾಡುತ್ತೇನೆ ನಾನು ಮನೆಯಲ್ಲಿ
ಒಳ್ಳೆ ಕೆಲಸ ಸಹಾಯ ಮಾಡೋದು
ಹೌದು
ಹ್ಮ ಹ್ಮ ಹ ಹ್ಮ ಕಾಲೇಜ್ನಲ್ಲಿ ಸ್ನೇಹಿತರಿಗೆ ಸಹಾಯ ಮಾಡ್ತೀಯ ನೀನು
ಏನು
ಕಾಲೇಜ್ನಲ್ಲಿ ಸ್ನೇಹಿತರಿಗೆ ಸಹಾಯ ಮಾಡ್ತೀಯಾ
ಹೌದು ತುಂಬಾ ಸ್ನೇಹಿತರೆ ಗೆ ಸಹಾಯ ಮಾಡಿದೆ
ಹಾ
ಹ್ಮ
ಹೌದ
ಮತ್ತೆ ಈ ಅರ್ಥವಾಗದೆೇ ಇರುವಂತ ಪಾಠ ಎಲ್ಲಾ ವಿವರಣೆಯಾಗಿ ಹೇಳಿದೆೆ ಆ ನಂತರ ಇನ್ನೇ ಇನ್ನ್ ಮಾಡ್ತನಪ್ಪ ನಾನು
ಸರಿ
ಆಮೇಲೆ ಹಣದಲ್ಲೂ ಸ್ವಲ್ಪ ಅವರಿಗೆ ಸಹಾಯ ಮಾಡಿ ಕ
ಹಾ
ಅಷ್ಟೇ
ಅದು ತುಂಬಾ ಒಳ್ಳೆ ಅಭ್ಯಾಸ ನೀವು ಸಹಾಯ ಮಾಡೋದು
ಹೌದಾ
ಹ್ಮ್
ಹಾಗೆ
ಹ್ಮ್
ಮತ್ತೆ ಪ್ರತಿಯೊಬ್ಬರ
ಹ್ಮ್
ಒಬ್ಬರಿಗೆ ಒಬ್ಬರು ಸಹಾಯ ಮಾಡಬೇಕು ಅಲ್ವಾ
ಹೌದು ಆವಾಗ ಸಮಾಜ ಚೆನ್ನಾಗಿರುತ್ತದೆ
ಹೌದು ಸಹಾಯ ಮೊದಲು ಹಣ ಬೇಕು ಅಂತ ಇಲ್ಲ
ಒಳ್ಳೆಯ ಮಾತು ಕೂಡ ಸ ಸಹಾಯ ಮಾಡುವ ಹಾಗೆ ಇ
ಹೌದು ಯಾಕೆಂದ್ರೆ ನನಗೆ ಎಂತ ಸ್ನೇಹಿತ ಕಿದ್ದಾನೆ ಗೊತ್ತಾ ನನಗೆ ಇವಾಗ ಅವನು ಹಣ ಕೊಟ್ಟು ನನ್ನ ಮೇಲಕ್ಕೆಬುಸೋುದು ಬೇಡ ನಾನು ಕಷ್ಟಲ್ಲಿದ್ದಾಗ ನನಗೆ ಕೈ ಕೊಟ್ಟು ನಾನ್ದೀನಿ ಅಂತ ಹೇಳುವವರು ಇದ್ದರೆ ಸಾಕು ಅದೇ ನಮ್ಗೆ ಕೋಟಿ ಬಲವಂತೆ
ನಿಜ ಹಣನ ಯಾರ್ ಬೇಕಾದ್ರರು ಕೊಡ್ತಾರೆ ಹಣ ಇರೋರು ಆದ್ರೆ ಆ ಸ್ನೇಹಿತರಾಗಿ ನಮ ಜೊತೆ ನಿಂತ್ಕೊಂಡು ನಮ್ ಕೈ ಹಡ್ಕೊಂಡಿರೋರು ಸಿಗಲ್ಲ
ಅದು ಮುಖ್ಯ ನಮಗೆ
ಹಾ ಹಂಗಂತ ಎಲ್ರಿಗೂ ಸಹಾಯ ಮಾಡಕ್ಾಗಲ್ಲ ಯಾಕಂದ್ರೆ ಎಲ್ರುೂ ಅದಕ್ಕೆ ಅರ್ಹರಾಗಿಿರಲ್ಲ ಅನ್ಸುತ್ತೆ
ಹೌದು ಅದುೂ ಸತ್ಯ ನೂರಕ್ಕ ನೂರು ಅರ್ಹರ ಆಗಿರುವುದಿಲ್ಲ
ಹ್ಮ ನಗುವಿನಿಂದ ಕೂಡ ಸಂತೋಷ ಕೊಡಬಹುದು
ಏನು ನಗುವಿನಿಂದ ಕೂಡ ಸಂತೋಷ ಕೊಡಬಹುದು ಹೌದು ಇನ್ನೊಂದು ಪ್ರೀತಿಯಿಂದ ಮಾತಾಡುತ್ತಾರೆ ಅಲ್ವಾ ಪ್ರೀತಿಯಿಂದ ಮಾತಾಡಬೇಕು ಅದು ಒಂದು ಸಂತೋಷ ಕೊಡುತ್ತೆ
ಹೌದು ಪ್ರೀತಿಯಿಂದ ಮಾತಾಡೋದು ತುಂಬಾ ಮುಖ್ಯ ನೀವದ್ ಎಂಂತದ್ದೇ ಪರಿಸ್ಥಿತಿಯಲ್ಲಿರ್ಲಿ ನಿಮ್ ನೀವ್ ಮನ್ ಬಂದಾಗ ಪ್ರೀತಿಯಿಂದ ನಿಮ್ಮನ್ ಮಾತಾಡ್ಸಿದ್ರೆ ನೀವ ಅದೆಲ್ಲಾ ಮರ್ತೋಗ್ಬಿಡ್ತೀರಾ ಆತರ
ಹೌದು ಮತ್ತೆ ದಿನ ಒಂದೊಂದು ಇನ್ನೊಂದ ಏನು ಅಂದ್ರೆ ಹ ಹ ದಿನ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ
ಹೌದು ಖಂಡಿತ ಅದು ಒಳ್ಳೆ ಅಭ್ಯಾಸ
ಹೌದು ಮತ್ತೆ ನೀವು
ಹ್ಮ್
ನಾಳೆಯಿಂದ ದಿನ ಒಂದೊಂದು ಒಳ್ಳೆಯ ಕೆಲಸ
ಹಾ ಮಾಡ್ತೀನಿ
ಹೌದಾ
ಹೌದು
ಹಾಗೆ ನೋಡೋಣ
ಹ್ಮ್
ಮತ್ತೆ ಇನ್ನ ಹೇಳಿ
ಹ್ಮ್ ಮತ್ತೆ ನಿಮಗೆ ಯಾರಾದ್ರು ಸಹಾಯ ಮಾಡಿದಾರ
ಹಾ ನನಗೆ ಮಾಡಿದ್ದಾರೆ ನನ್ನ ಗೆಳೆಯರು ಗೆಳೆಯರು ಅಲ್ಲ ಗೆಳೆಯ ನನ್ನ ಗೆಳೆಯ
ಹಾ
ಹ್ಮ್
ನನಗೂ ನನ್ನ ಗೆಳೆಯ ಸಹಾಯ ಮಾಡ್ತೇನೆ ತುಂಬಾ
ಗೆಳೆಯೆಯ ಓ ಹಾಗೆ ಹ್ಮ್ ಹೇಳಿ
ಹ್ಮ್
ಹಾಗೆ
ಹ್ಮ್ ನಮ ನಾವವು ಎಷ್ಟು ಜನ ನ್ನ ಮಾತಾಡ್ಸ್ತೀವಿ ನಮನ್ ಎಷ್ಟ್ ಜನ ಮಾತಾಡ್ಸ್ತಾರೆ ಅಂತ ಮುಖ್ಯ ಅಲ್ಲ
ಹ್ಮ್ ಮತ್ತೆ
ನಮ್ಗೆ ಕಷ್ಟ ಅಂತ ಬಂದಾಗ ನಾವ ಅವ್ರ ಕರೆ ಮಾಡಿದ್ರೆ ಅಲ ನಮಗೆ
ಅವ್ರ ಕರೆ ಮಾಡ್ಬೇಕು ಅಂತ ಅನ್ಸ್ಬೇಕು ಅಂತ ಗೆಳೆಯರಿ ಇರ್ಬೇಕು ಅನ್ಸುತ್ತೆ
ಹೌದು
ಹ್ಮ್
ನಿಜವಾಗ್ಲು ಅಂತ ಗೆಳೆಯರಿ ಇರಬೇಕು
ನಮ ದೂರವಾಣಿಯಲ್ಲಿ ನೂರ ನೂರ ಗಟ್ಲೆ ಜನ ಇರ್ಬಹುದು
ಹ್ಮ್
ಆಗಲ್ಲ ಅಲ್ಲ
ಹೌದು ಅದು ಮಾತ್ರ ನಿಜ
ಹ್ಮ್
ಎಲ್ಲ ತಿಳ್ಕೊಂಡಿದ್ದೀರಾ ತುಂಬಾನೇ
ಹೌದೌದು
ಹಾಗೆ ತುಂಬಾನೇ ತಿಳ್ಕೊಂಡಿದ್ದೀರಾ ಹಾಗಿದ್ದರೆ
ನಿಮ್ಮ ಅಷ್ಟೇನಿಲ್ಲ ಏನೋ ಸ್ವಲ್ಪ ಸ್ವಲ್ಪ
ಹೌದಾ
ಹ್ಮ್
ಏನೋ ಹೇಳ್ತೀರಾ ಹಾಗಗಿದ್ದರೆ
ಹ್ಮ್
ಮತ್ತೆ
ಮತ್ತೆ
ಹೇಳಿ ನೀವು ಹೇಳಿ ಕೇಳಣ ನಮ್ಮದೇನಿಲ್ಲ ರೀ ನೀವೇ ಹೇಳಬೇಕು
ಹ್ಮ್
ಹ್ಮ್
ನೀವು ಮುಂದೆ ಏನಾದ್ರು ದೊಡ್ಡ ನೀವ ಅಂದಕೊಂಡ ಇದ್ದೆಲ್ಲಾ ಸಾಧಸಿದ್ರೆ
ಹಾ ಹೇಳಿ
ನೀವಾಗ ಎಲ್ಲರಿಗೂ ಸಹಾಯ ಮಾಡ್ತಾ ಇರಿ
ಖಂಡಿತ ಮಾಡೋಣ ಅದ್ರಲ್ಲೇಏನಿದೆ
ನೀವ ಒಬ್ರಗ ಸಹಾಯ ಮಾಡುದ್ರೆ ನಿಮ್ ಹಾಗದು ಇನ್ನು ಜಾಸ್ತಿ ಆಗುತ್ತೆಯೇ ಯಾವ್ದು ಕಮ್ಮಿ ಆಗಲ್ಲ
ಹೌದು
ನೀವ ಕೊಟ್ಟ ಬೇರೆಯವ್ರ ಕೊಟ್ಟ ಬೇರೆಯವರು ಕೊಟ್ಟಿದ್ದು ನಿಮ್ಗಿರುತ್ತೆ ಅಂದ್ರೆ ನೀವು ಕೂಡಿಟ್ರೆ ಅದು ನಿಮ್ಗೆರಲ್ಲ
ಹಾಗೆ
ಹ್ಮ್
ಹ್ಮ್ ಅರ್ಥವ ಆಯ್ತು ನನಗೆ
ಹ್ಮ್ ಅದೊಂದ ಗಾದೆ ಮಾತು ಇದೆ ಅಲ್ವಾ
ಹಾ
ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ
ಹ್ಮ್ ಆ ಅವರು ಅವ್ರ ಹೆಸರ ಏನ ಮರ್ತ್ಬಟ್ಟಿದ್ದೀನಿ ನಾನು
ಬಸವಣ್ಣ ಅನ್ಸ ಅಲ್ಲ
ಅಲ್ಲಲ್ಲ ಹ ಕೂಡಲ ಸಂಗಮ ದೇವ
ಹಾ
ಹೌದು ನನಗೂ ಜ್ಞಾಪಕ ಬಂತು
ಹ್ಮ್ ನಿಮ್ಮೊಂದಿಗೆ ಮಾತನಾಡಿ ತುಂಬಾ ಖುಷಿ ಆಯ್ತು
ನಮಗೂ ಸಂತೋಷವಾಯ್ತು ನಿಮ್ಮ ಮೌಲ್ಯವಾದ ಸಮಯವನ್ನು ಕೊಟ್ಟು ನನ್ನೊಂದಿಗೆ ಹಂಚಿಕೊಂಡು ಮಾತನಾಡಿರುವುದಕ್ಕೆ ಧನ್ಯವಾದಗಳು
ನಿಮಗೂ ಧನ್ಯವಾದಗಳು
ಮುಂದಿನ ಕರೆಯಲ್ಲಿ ಸಿಗೋಣ
ಹ್ಮ್ ಸರಿ